ಮೇಡಮ್ ನಮಸ್ ತ್ತೆ.
ಹಾ ನಮ್ಸ್ತೆ ಮೇಡಮ್. ಏ ಮಾಡ್ತಾ ಇದಿ ಹಾ ಊಟ ಎಲ್ಲ ಆಯ್ ಮೇಡಂ.
ಹ್ಮ್ ನಮ್ದು ಊಟ ಆಯ್ತು ಮೇಡಮ್. ನಾವು ಮಸಾಪ್ ಸಾಂಬಾರು ಅನ್ನ ಆ ಮಳೆ ಏನು ಸಂಜೆ ಒಂದ್ ದೊ ಒಂದ ಕಾಲ್ ಗಂಟೆ ಸುಮ್ನೆ ಹಂಗೆ ಸಂದಾಗ್ ಬಂತು. ಹೋಯ್ತು ಮತ್ತೆ ಒಂದ ಅರ್ಧ ಗಂಟೆ ಟ್ಟೆ ಆದ್ಮೇಲ್ ಮತ್ತ್ ಇನ್ನೊಂದ್ಸರ್ತಿ ಹಂಗೆ ಕಾಲ್ ಗಂಟೆ ಬಂತು. ಓಯ್ ತು ಹಂಗ ಹಂಗಾಯಿ ಈ ಈಗ ಮಳೆಗಿಳೆ ಏನಿಲ್ಲ ಮೊನ್ನೆ ಮಾತ್ರ ಸಾಕಾಗ ಅಷ್ಟು ಮಳೆ ಬಿತ್
ತುಂಬಾ ಪುಣ್ಯ ಮಾಡ ಇದಿದ್ರೆ ಮೇಡಮ್ ನಮ್ ಕಡೆ ಮಳೆನೇ ಇಲ್ಲ.
ಹಾ
ಒಂದ್ ದನಿ ಬೇಕು ಅಂದ್ರೂ ಇಲ್ಲ ಮೇಡಂ ಮಳೆ ನಮ್ ಕಡೆ.
ಹ್ಮ್ ಸಿಕ್ಕ ಪಟ್ಟೆ ಮಳೆ ಆಯ್ತು. ಮೊನ್ನೆ ಮಾತ್ರ ಬೇ ಜಾನ್ ಅಂದ್ರೆ ಬೇಜಾನು
ಓಹ್ ಇಲ್ಲ ಇಲ್ಲ ಮೇಡಮ್ ಮೊನ್ನೆ ನಾವು ಗೆ ಹೊಗಿದ್ದೋ
ಆ
ಹ ಮಳೆ ಬಂದ್ಬಿಡುತ್ತೆ ಅಂತ ಬೇಗ ಬೇಗ ತರಕಾರಿ ತಗೊಂಡು
ಹಾ ಹಾ ಹಾ ಮಳೆ ಇಲ್ವಾ ನಿಮ್ ಕಡೆ ಅಯ್ಯೋ ಮೊನ್ನೆ ಅಂದ್ರೆ ಯಾವ ಮೇಡಮ್ ಮಂಗ್ಗಳವಾರ ಅನ್ಸುತ್ತೆ ಮಾ ಹ ಮಂಗಳವಾರ ಅಂತೂ ಈ ಕಡೆ ಅಂತೂ ಸಾಕಾಗಿ ಬ್ಯಾಡಗಿ ಮಳೆ ಇನ್ನೂ ಅಷ್ಟು ಮಳೆ ಬಂದಿದೆ ನಾವವು ನಾವು ಮಳೆ ನಿಂತ್ಕಲಪ್ಪ ಹೇ ಹೇ ಹೆ ರೇಂಜಗ್ ಮಳೆ ಸುರಿತಿದೆಯಲ್ಲ ಸಾಕಪ್ಪ ಬಾ ಮಳೆ ಬೇಡ ಅಂತಂತ ಅನ್ಕತಿದ್ದು ಆ ರೇಂಜ ಅಲ್ಲಿ ಮಳೆ ಏರಿ ಮೇಡಮ್ನ್ ಟ್ರಂಕ್ ಕಾಲ ಮಾಡಬಿಡ್ತ
ಅಂಗೇ ಮಾಡ್ಬೇಕ ಮಡಿ
ಹಾ ಹಂಗಾಗಿ ಏನ್ಂತಂದ್ರಿ ಮೇಡಮ್ ಸಂತೆ ಒಳಗೆ ನೀವು
ಸಂತೇಲಿ ಎಲ್ಲ ಲೇಟ್ ಆಗ್ಬಿಟ್ಟೈತಿ ಮತ್ತೆ ಮೇಡಮ್ ಇವಾಗ ಟಮಾಟ ನೀರ ಐವತ್ತು ರೂಪಾಯಿಗೆ ಒಂದು ಪಾವ್ ಕೆಜಿ ನೂರು ರೂಪಾಯಿಗೆ ಎರಡೂವೆರಿ ಕೆಜಿ
ಹಾ ನಮ ನಾನ್ಂತಂದನಲ್ಲ ಮೇಡಮ್ ಇಲ್ಲಿ ಇಪ್ಪತ್ ರೂಪಾಯಿ ಕೆಜಿ
ಇಲ್ಲ ಮೇಡಮ್ ಎಲ್ಲ ರೇಟ್ ಬ ಊಟ ಐತೆ ಕಾಲ್ ಕೆಜಿ ಉುಳ್ಳಿಕಾಯಿ ಮೂವತ್ ರೂಪಾಯ ಐತೆ ನೂರ ಇಪ್ಪ ರೂಪಾಯಿ ಕೆಜಿ
ಹಾ ಹಾ
ಎಲ್ಲ ರೇಟ್ ಆಗ್ಬಿಟ್ಟೈತೆ ಸೊಪ್ಪು ನಾವು ಹು ಕಾಯಿ ಕ್ಯಾರೆಟು ಬೆಂಡೆಕಾಯಿ ಬದನೆಕಾಯಿ ಆಮೇಲೆ ಬಾಳೆಕಾಯಿ ಹಾಗಲಕಾಯಿ ಟಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ
ಹಾ
ಆಮೇಲೆ ಸೊಪ್ಪು ಮಶಕ್ ಗೆ ಬಸರ್ಗೆ ಕೊತ್ತಮರಿ ಎಲ್ಲ ತಗೊಂಡ್ ಬಂದ ಮೇಡಮ್
ಓಹೋ ಹೋ ಹೋ ತುಂಬಾ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಎಲ್ಲಾ ಖರೀದಿ ಮಾಡ್ಕೊ ಬಂದಿದೀರ ಬೇಜಾನು.
ಓ ಮಾಡಿದೀವ್.
ಹಾ
ಮಾಡ್ಕೊಂಬಂದು ಅವತ್ತು ಮಳೆ ಬಂದ್ಬಿಡುತ್ತ ಅಂತ ಬೇ ಬೇಗ ಮಾಡ್ಕೊಂಡು ಮಳೆನೇ ಇಲ್ಲ ಏನು ಇಲ್ಲ ಮೇಡಮ್.
ಮಳೆನೇ ಇಲ್ ಇಲ್ಲ ಏನೋ ದೇವ್ರು ಆ ಕಡೆ ದಯೆ ತೋರ್ತಾ ಇಲ್ಲ ಮ ಅತಿವೃಷ್ಟಿ ಅನಾವೃಷ್ಟಿ ಅನ್ನಂಗೆ ಅಲ್ಲ ಬೇಕಾಗಿತ್ತವ್ ಬಂದ್ರೆ ಏನಾದ್ರು ಪ್ರಯೊ ಬೆಂಗ್ಳೂರ್ ಕಡೆ ಬಂದ್ರೆ ಏನು ರೋಡ್ ಕ್ಲೀನ್ ಆಗುತ್ತೆ ರೋಡು ಕ್ಲೀನ್ ಆಗಲ್ಲ ಈಗ.
ಹೌದು ಮೇಡಮ್.
ಲಯನ್ ಆಗುತ್ತೆ ಆಗಲ್ಲಿ ಇಲ್ಲಿ ಇರೋದು ಆಸಂದಿಲ್ಲಿ ಇರೋದು ಕಲ್ಲಗಳು ಮಳ್ಳು ಎಲ್ಲ ಬ ಬಂದಿ ರೋಡ್ಗೆ ನಿತ್ಕಂತವೆ ಆ ಆಮೇಲೆ ಸಲ್ದಿಕೆ ಈ ನಾಯಿಗುಳ್ ಏನೇನ್ ಇರ್ತವೋ ಕವರು ಪವರು ಎಲ್ಲಾ ಏಳ್
ಸಿಕ್ಕ ಪಟ್ಟೆ ಬೆಂಗ್ಳೂರ್ ಎಲ್ಲ. ಗಲೀಜ್ ಮೇಡಮ್ ಅಲ್ಲ ಅಲ್ಲೇ ಅಲ್ಲಲ್ಲೇ. ತಂದ್ ತಂದ್ ತಿಂತಾರೆ ತಂದಂದ ಅಲ್ಲಲ್ಲೇ ರೋಡ್ ರೋಡ್ಗೆ ಎಸ್ದೋಯ್ತಾರೆ.
ಹ ಹಂಗ್ ಅದೇ ಅದೇ ನಿಮ್ಮ್ ಹಳ್ಳಿ. ಕಡೆ ಬಂದ್ರೆ ಒಂದಿಷ್ಟು. ತೆಂಗಿನ್ ಮರಕೊ ಅಡ್ ಕ್ಕೆ ಮರಕೊ ಬಾಳೆ ಮರಕೊ ಅದು ಬರೋದ್ ಬತ್ತದೆ ಬಂದ್ರೆ ಏ ಎಲ್ಲಾ ಒಂದೇ ಸತಿ ನೆಲ್ಲಕ್ ಗುಲ್ಡೊಸತರ ಬತ್ತಾದೆ.
ಹಾ ಇಲ್ಲೇ ಯಾವ್ದ ಊರಲ್ಲಿ ಮೇಡಮ್ ಮಳೆ ಉಯ್ದು ಯಾವ್ದ ಊರಲ್ಲಿ ಮನ್ನೇ ಮಳೆ ಹುಯ್ದು ಇಪ್ಪತ್ತು ಅಡಿಕೆ ಗಿಡ ಬಿದ್ದೋಗೈ ಐ ತೆಂಗಿನ್ ಗಿಡ ಬಿದೋಗವಂತೆ ಒಂದು ಟಿ ಸಿ ಇವು ಇದಾಗೈತಂತೆ.
ನೋಡಿ ಅವ್ನು ಮ ಕ್ಳುನ್ನ ಸಾಕ್ ತಂಗ್ ಸಾಕಿರ್ತಾನ ಅದನ್ನ ಅದೇ ಪ್ರಪಂಚ ಎತ್ತ ಹೋಗ್ತಿದೆ ಅನ್ ತ ಗೊತ್ತಿಲ್ಲ.
ಅಂದ್ರೆ ನಮ್ಗ ಏನಂದ್ರೆ ಈಗ ಅಡಕೆ ಗಿಡಕ್ಕೂ ನೀರ್ ಆಗುತ್ತೆ ಬೋರಿನ್ ಎ್ರಮೆಂಟ್ ಆಗ್ತ ನಮಗ್ಗೆ ಮೇನ್ ಬೇಕಾಗಿರೋದು ಅದು.
ಅಲ್ಲ ಒಂದ ಎ ಓಯ್ ಈ ಒಂದ್ ಐದ್ ಅವರ್ ರೂ ಇಲ್ಲಿ ಸಣ್ದಾಗ್ ಒಂದ್ ಐದ್ ಅವರ್ ಹುಯ್ಲಿ ಇಲ್ಲ ಜೋರ್ ಆಗೇ ಆಗ್ಲಿ ಒಂದ್ ಐದ್ ಅವರ್ ಹುಯಿಲಿ ಹ
ಎರಡ್ ಅವರ್ ಮಳೆ ಬರ್ಲಿ ಬಿಗ್ಯಾಗೆ
ಆ
ಹ್ಮ ಸಾಕು ಹ್ಮ ತಣ್ಣಗ ಆಯ್ತಾಳೆ ನಾವು ಖುಷಿ ಅಯ್ತೀವಿ ಬೋರ್ ಚೆನ್ನಾಗ್ ಓಡ್ತವೆ ಹಳ್ಳಿ ಜೀವನ ತುಂಬ ಕಷ್ಟ ಮೇಡ್ ನೋಡವ್ ಕಣ್ಣಿಗ್ ಅಷ್ಟು ಸುಲ್ಭ ಅಲ್ಲ.
ಹಾ ಅಲ್ಲ ಅಲ್ಲ ಬಿಡಿ ಅವ್ ಅವ್ರ ಮಾ ಅವರು ಮಾಡದ ಅವ್ರಿಗೆ ಒಂದು ನಾವ ಒಂದು ಸೆಲ್ಯೂಟ್ ಹೊಡಿಬೇಕು. ಸುಮ್ನೆ ನಾವ್ ಮಾತ್ ತಾಡದಲ್ಲ. ಈಗ ನಾವೊಂದ್ ಪಾಟಲ್ಲೇ ಏನ್ ನಾವೊಂದ್ ಮೆ ಷಿಕಾಯ್ ಗಿಡ ಹಾಕೊಂಡಿರ್ ಅಯ್ಯೋ ನಾಲ್ಕ್ ಮೆಣಷಿ ಹತ್ ಗಿಡ ಇರ್ತವೆ ಒಂದ್ ನೂರು ಗ್ರಾಮ್ ಮೆಣ್ಸಿಕಾಯಿ ಬರಲ್ಲ. ನಮಗ್ ಸಾಕು ಮನೆಗೆ ಅಂತ ಹಂಗ ನಾವು ಕರ್ಬೂಜಿ ಜಣ್ಣಿನ ಗಿಡ ಹಾಕೊಂಡಿದೀವಿ. ಕಾಕ್. ಕಲಂಗ್ರಿ ಹಣ್ಣಿನ್ ಅ ಕಲಂಗ್ರಿ ಹಣ್ಣು. ಏ ನೀವ್ ನಂಬ್ತೀರೊ ನಂಬಲ್ವೋ ಅವತ್ ಒಂದು ಕಿತ್ಲೆಹಣ್ಣಿನ ಅಷ್ಟ್ ದಪ್ಪನೇ ಇದ್ದಿದ್ದು. ಕಟ್ ಮಾಡ್ದ್ ತುಂಬ ಹಣ್ಣಾಗಿತ್ತು ರುಚಿ ಇತ್ತು ತಿಂದ್ವೋ. ಅದ್ರು ಮೇಲ್ ದಪ್ ಪ ಆಗ್ಲೇ ಇಲ್ಲ ಮೇಡಮ್ ಅದು.
ಅದ್ ಕೇಳಿ ಏನ್ ಗೊತ್ತ ಮೇಡಮ್ ಈಗ ನೀವು ಅದ್ ಅದು ಮನ್ ಏನ್ ಅಂದ್ರೆ. ಈರುಳ್ಳಿ ಅದು ಇದು ನೀರ್ ಉಯ್ತೀರ ನಾವ್ಗುಳು ಹಂಗ್ ನಿಂಗಲ್ವಲ್ಲ ಅವುಕೆನ್. ನೆ ನೂರಾರು ಸಾವ್ರಾರ್ ರೂಪಾಯ್ ಕೊಟ್ಟಿ ಔಷಧಿ ಬಿಡಿಸ್ಕೋಬೇಕು ಅದುಕ್ ಗೊಬ್ಬರ ಹಾಕುಸ್ಬೇಕು. ಹಣ್ಣ್ ಕೊಡ್ಬೇಕು. ಎಲ್ಲಾ ಕೊಟ್ರೆ ಇಲ್ಲಿ ದಪ್ಪ ದಪ್ಪ ಒಳ್ಳೊಳ್ಳೆ ಟೇಸ್ಟ್.
ಕಾಟಾಚಾರಕ್ಕೆ ಬಂದ್ ಏ ಬಂದೈತಲ್ಲ ಬರ್ಲಿ ಬಿಡಪ್ ಪಾಯೋ ಇಷ್ಟೇ ಐತೆ ಬಂದೈತಲ್ಲ ಬರ್ ಬರ್ಲಿ ಬರ್ಲಿ ಅಂತ ನಾವ್ ಅನ್ಕಂತೀವಿ ಅದೇ ಬರ್ಲಿಲ್ಲ ಅನ್ ಬೇಜಾರ್ ಮಾಡ್ಕಂತೀವಿ. ಅದೇ ಈಗ ಒಂದ್ ಎರಡ್ ಆಗ್ಲಕಾಯಿ ಬಿಟ್ಟವೆ ಅಂತ ಇಗ ಆವ್ ಆಗ್ಲಕಾಯಿ ಇನ್ನುನೂ ಅಯ್ಯೋ ಬರ್ಲೇ ಇಲ್ವಲ್ಲ ಅಯ್ಯೋ ಬರ್ಲೇ ಇಲ್ವಲ್ಲ ಅಂತ ನಾವ್ ಅನ್ಕ್ ನಾವ್ ಅನ್ಕಂತೀವಿ ಇಗೇನೋ ಅದ್ರ ಪಾಡ್ಗ ಟು ಎಲ್ಲೋ ಬೀಜ್ ಈಗ ನಾವ್ ಎಸ್ತಿರೋದು ಸುಮ್ನೆ ಎ ಬಂದ್ ಅದ್ ಬಂದ್ರೆನೇ. ಖುಷಿ ಅಂತ ಅಯ್ಯೋ ಇಷ್ಟೇ ಬಂದಿದ್ದು ಇಷ್ ಬಂದಿದ್ದು ಒಣಗೋದ್ರೆ ಇದ್ದಿದ್ದು ಬೇಜಾರು. ಅಂತದ್ರಲ್ ನೀವು ಅದುನ್ನೆ ಬೆಳಿಬೇಕು ಅಂತ ಬೀಜ ತಂದಿ ಉತ್ತಿಸಿ ಹಾಕಿ ಅದಕ್ಕೆ ಪೋಶ್ ಮಾಡಿ ಗೊಬ್ ಬೇ
ಸಿಕ್ಕಾಪಟ್ಟೆ ಕಷ್ಟ ಐತೆ ಮೇಡಮ್ ಹಳ್ಳಿ ಜೀವ್ನ ನೋಡೋರ್ ಕಣ್ಣಿಗೆ ಅಷ್ಟೇ ಅಲ್ಲ ತುಂಬಾ. ಈಗ ನಾವ್ ಒಂದ್ ಹೂವ ಬೆಳಿತೀವಿ ಅಂದ್ರೇನೆ ತುಂಬಾ ಕಷ್ಟ ಐತೆ.
ಮನ್ಷ್ಯನ್ಗೆ ತೃಪ್ತಿ ಅನ್ನದ್ ದ್ಯವ್ದರಲ್ಲೂ ಇಲ್ಲ. ನಾನ್ ಹೇಳ್ತೀನ್ ಕೇಳಿ. ತೃಪ್ತಿ ಅನ್ನೋದು ಒ ಟೈಲ್ ಐದ್ಯಾನೋ. ಅದು ಬೇಕಂದ್ರೆ ಅಲ್ಲೋ ಇಲ್ಲೋ ಇಯೋ ಇರ್ಲಿ ಅಂತ ತೋರ್ಸ್ಕತನೇನೊ. ಅನಗ್ ತೃಪ್ತಿ ಏನದೇ ವ. ಬೇ ಡ ಅನ್ನೋದು ಒಂದೇ. ನೀನ್ ಎಷ್ಟ್ ಕೊಟ್ ಅವ್ನ್. ತಿಂದ್ ಸಾಕಾಗ್ ಹೊಟ್ಟೆ ತುಂಬ್ದ್ರೆ. ಬೇಡ ಅಂತಾನೆ ಅದೊಂದು ಬಿಟ್ರೆ ನೀವ್ ಏನಾದ್ರೂ ಕೊಡಿ. ಅದನ್ನು ಬೇಕಂದ್ರೆ ಇನ್ ಈಗ ಮತ್ ಕೆಲವರು ಬಡವರ್ ಬಗ್ರು ಮದ್ವೆ ಮಾಡ್ತಾರೆ. ಬಡರ್ ಬಡವ್ರ ಬಗ್ರು ಮದ್ವೆ ಮಾಡುದ್ರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಹೇಳಿ ಕಷ್ಟ ಬಿದ್ ಮದ್ವೆ ಮಾಡ್ತಾರೆ ಈ ಮದ್ವೆಗ್ ಹೋಗ್ ಬಂದವ್ರ್ ಏನನ್ ತ್ರೆ ಅಯ್ಯೋ ಅದೇಏನ್ ಅಡ್ಗೆ ಅಂತ ಮಾಡ್ಸಿದ್ರೊ
ಹೌದು ಮೇಡಂ
ಅ ದಂಗಿತ್ತು ಇದ್ ಹಂಗಿತ್ತು.
ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ.
ರೈತರ ಕಷ್ಟ ನಿಮ್ ಕಷ್ಟ ನಿಮಗೆ ಈಗ ನೀವ್ ಇದ್ ಬೆಳೆಯೋದು ಎಷ್ಟ್ ಕಷ್ಟ ಈಗ ಮಳೆ ಬರ್ಬೇ ಕು ಟೈಮ್ಗೆ ನೀವು ಈಗ ಇವತ್ ಬೀಜ ಹಾಕಿರ್ಸ್ತೀರಾ ಅದು ಮೊಳಕೆ ಓಡಿಬೇಕು. ಆ ಮೋಳಕೆ ಓಡೆಯೋವರೆಗು ನೋಡ್ ಕಂಬೇಕು. ಆ ಸಸಿ ತುಳಿದಂಗ್ ನೋಡ್ ಕಮ್ಮೆಕು ಸಸಿ ಗಿಡ ಅದ್ಮೇಲೆ ಅದುನ್ನ ಯಾವ್ ಹಸು ತಿಂದಂಗ್ ನೋಡ್ಕೊಬೇಕು.
ಮೇಡಮ್ ನೀವೇಂತೀರ ಮೆಣ್ಸಿನ್ ಗಿಡ ಹಾಕದ್ರೆ ನವಿಲು. ಕಾಯ್ ಬಿಟ್ಟಿ ವಲ್ಲ. ಅಕ್ ಉ ಕಾಯಿ. ಇಲ್ಲಿ ಆ ಮೆನ್ಸಿನ್ಕಾಯ್ ಕೂಡ ಬಿಡಲ್ಲ ಮೇಡಮ್ ನವಿಲು. ಅಷ್ಟು ಕಾಯ್ಬೇಕು ನವಿಲು ಆರ ಇದ್ರುನು ಕುಕಿ ಕು ಕುಕಿ ಬಿಸಾಕ್ಬುಡು ಮತ್ತೆ.
ಬಿಸಾಕೊತೆ ಒಟ್ನಲ್ ತಿನ್ನಲ್ಲ.
ಲ್ಲ ಅದ್ರ ಪುಕ್ಕಿರುತ್ತಲ್ಲ ರೆಷ್ಟ್ ಅಲ್ವಾ ಅದು. ಎಲ್ಲಾ ಗಿಡನೇ ಹಾಳ್ ಮಾಡಕ್ ಬಿಡುತ್ತೆ. ಕಾಯ್ ಬಿಟ್ಟೀರ ಹೂ ಇದೇನೆ ಹೂವಿನ್ ಗಿಡ ಒಂದು ನೋಡ್ರಿ ಮುಟ್ಟಿಲ್ಲ ಹು.
ತಿನ್ನಲ್ಲ. ನಿಮ್ಗೆ ಪ್ರೆ ಅನ್ನಕ್ ಬರಲ್ಲ ಒಲಿ ಅದಾದ್ರು ತಿಂದ್ ಹೊಟ್ಟೆ ತಂಬ್ಸ್ಕೊಂಡಿದ್ರೆ ಪರಿಲ್ಲ ಹ.
ಆದ್ರೆ ಮಳಕ್ಕೆ ಬರೋದ್ ತಡ ಅದೊಂದ್ ಗಿಡನೂ ಕಟ್ ಕಾಣಲ್ಲ ನಮ್ಗೆ ಹಾಕಿದ್ದೀವಿ ಅನ್ನದೆ ಕಾಣಲ್ಲ.
ಹಂಗೆ ತುಂಬಾ ಕಷ್ಟ ಹಳ್ಳಿ ಎಲ್ಲಿ ಈ ಕಡೆ ಓಡ್ಸುದ್ರ ಕಡೆ ಬತದೆ ಅಕಡೆ ಓಡ್ ಸುದ್ರೆ ಇಕಡೆ ಬತದೆ ನಾವೀಲ್ ಹೂವಿನ ಗಿಡ ಒಂದ್ ಬಿಟ್ಟಿಲ್ಲ ನೋಡಿ ಮುಟ್ಟಿಲ್ಲ.
ಅವಕ್ ಏನು ಮಾಡಕ್ಕ ಆಗಲ್ ನವಿಲ್ಲಿಗೆ ಭಯ ಭಯ ಇಡೊದು ಏನ ಸೌಂಡ್ ಗಿಂಡ್ ಹ ಹಾ ಅಲ್ಲ ಈಗ ನೀವು ಈಗ ಕೆಲವ್ ಕೆಲ್ ಕೆಲವರು ಏನು ತ್ವಾಟ್ದಲ್ಲಿ ಈ ಏನು ಬಂದ್ ಮುಟ್ಟು ಬಾರ್ದು ಅಂತ ಏನೋ ಒಂದುಸ್ ಸೌಂಡ್ ಮಾಡೋದು.
ನ ಮೇಡಂ ಎಲ್ಲ ನಮ್ ಮನೇಲು ಐತೆ. ಸೌಂಡು ನಾಯ್ ತರ ಬೊಗ್ಳೋ ಸೌಂಡು. ಆದ್ ಸ್ವಲ್ಪ ಬೆಲ್ಜಿಸಡು ಅದಕ್ ಕಾಲ ಇಷ್ಟ ಆ ಗೊತ್ತ ಬಿಡುತ್ತೆ ಓ ಇವ್ರೇನ್ ಹಾಕೋರೆ ಹ ಹ ಅವು ತಿರ್ಗಾ ಅಲ್ ಬೊಗುಳ್ತಾ ಇರ್ಲಿ. ಅಲ್ ತಿಂತಾನೆ ಇರ್ತವೆ. ಕಡ್ದ ಬಿಸಾನ್ ಇರ್ತವೆ
ಅವ ಗೊತ್ತಾಗ್ ಇರುತ್ತಲ್ಲ. ನೀ ಮನ್ಶ್ರೇ ಬುದ್ವನ್ ತ್ರು ಅಂದ್ರೆ ಪ್ರಾಣಿಗಳು ಅದಕ್ಕಿಂತ ಬುದ್ಧವಂತ್ರ್ ಅಗ್
ಅಯ್ಯೋ ನಾವ ಎಲ್ಲಾ ಮಾಡ್ಬಿಟ್ಟಿದ್ದೆ ಮೇಡಮ್ ಬೆಂಗ್ಳೂರ್ ಲ್ ಹಳ್ಳಿಲಿ.
ಕಷ್ಟ ಇದೆ ಅನ್
ಏನು ಮಾಡಿಲ್ಲ ಅನ್ ಮತ್ತೇನಿಲ್ಲ ಎಲ್ಲಾ ಮಾಡ್ಬಿಟ್ಟಿದ್ದೀವಿ.
ಏನೋ ನೀ ದೇವ್ರ ದೇವ್ರ ದಯೆಯಿಂದ ಇನ್ನ ಒಂದ್ ಎರಡು ದಿವ್ಸ್ ಅಲ್ಲಿ ಮಳೆ ಬರ್ಲಿ ಮೇಡಮ್. ಸಾಕಾಗ ಅಷ್ಟು ಚೆನ್ನಾಗಿ ನೀವು ಇಷ್ಟ ಪಡೋ ಅಷ್ಟು ಮಳೆ ಮಳೆ ಬರ್ಲಿ ಮೇಡಮ್ ಅಂತ ಯಾಕಂದ್ರೆ ನಮ ನಮಗೆ ನಮಗೆ ತುಂಬಾ ಪ್ರೃ ಪ್ರಕೃತಿ ಮೇಲೆ ಎಲ್ಲಿಲ್ದಿದ ಪ್ರೀತಿ ಅಂದ್ರೆ ನನ್ಂಗ ಮಾತ್ರ ಪ್ರಕೃತಿ ಮೇಲೆ ಅಷ್ಟ ಟ್ಟು ಪ್ರೀತಿ ಗಿಡ ಮರದ ಮೇಲೆ ಅಂತ ನಮ್ಗೆ ಎಲ್ಲಾದ್ೂ ಹಿಂಗೆಲ್ಲಾದ್ೂ ಹಿ ಇರ್ಬೇಕು ಅಂತ ಆಸೆ ಹ್ಮ್ ಕಷ್ಟ ಇದೆ ಬಿಡಿ ನಾನ ಇವಾಗ ಕೇಳ್ತೀವಲ್ಲಾ
ಹೌದು ಮೇಡ
ಹಂತ ಏನೋ ದೇವರು ದೇವ್ರ ಬೂಮ ತಾಯಕೊಂಡ್ ಬಿಿಡ ಹೇಳಏಾರ ಹೇಳ್ಕಳ್ಿ ಬಿಡಮ್ಮ ಮಾಡಡ ತಾಲೆ ಕೆಸ್ಕೊಬಾರ್ದು
ಅವ್ರಗಏನ್ ಕಮ್ಮಿ
ಕವೆ ಕೈಲಾಸ
ಅಂತಾರ ಹಾ ನಾವೇ ಮುಂಚೆ ತರ ಕಸ್ಕೊತಿದ್ದೇ ಮೇಡಮ್ ಈಗ ತಾಲನ ಕಸ್ಕಲ್ಲ ನಮ ಕೆಲ್ಸ ನ
ಮೇಡಮ್ ಒಂದ್ ನಿಮಿಷ
ಓಕೆ ಮೇಡಮ್